ಹಲೋ
ಹಲೋ
ಹಲೋ ಹಲೋ
ಹಲೋ
ನಾ ಕೇಳ್ಸ್ತಾ ಇದ್ದ ಮಾತಾಡುದು
ಹಾ ಕೇಳತತಿ
ಏನ್ ಮಾಡತಿ
ಏನಿಲ್ಲ ಏನಿದೆ ವರ್ಕ್
ಅಂತ
ಹ್ಮ
ಇ ಕನ್ನಡದೊಳಗೆ ಹತ್ತು ನಿಮಿಷ್ ಮಾತಾಡಿದ್ರ ಕಾಲ್ ಮಾಡಿದಾರಿ ಹಂಡ್ರೆಡ್ ರುಪೀಸ್ ಬರುತ್ತೆ
ಹತ್ತು ನಿಮಿಷ ಮಾತಾಡಿದ್ರ
ಹಾ
ಹಾ ಹಾ ಯಾವಾಗ ಯೂಸ್ ಮಾಡತ್ತಿದನ್ನ
ನಂದಿವಾ ಒನ್ಸ ಒನ್ ತೌಸಂಡ್ ರುಪೀಸ್ ಒಂತ ಅಮೌಂಟ
ಯಾವಾಗ
ಈಗ ಒಂದ್ ಫೈವ್ ಡೇಸ್ ಆಗಿರ್ಬೇಕು ಒಂದ್ ಟೈಮ್ ಹ ಏಡ್ ಡೇಸ್ ಆಗಿದ ಹತ್ತು ದಿನ ಆಯ್ತಾ
ಹಾ ಹಾ ಡೈಲಿ ಕೊಡ್ತಾರ
ಹ್ಮ್ ಡೆಲಿ ಮಾತಾಡ್ಬೇಕು
ಎಷ್ಟ ಟಾಸ್ಕ್
ಒಂದು ಐದು
ಹಾ ಹಾ
ಐವತ್ತು ಎಲ್ಲ ಇದ್ದೀ.
ಹಾಸ್ಟಲ್
ಹೌದಾ ಎಕ್ಸಾಮೂ.
ಎಕ್ಸಾಮ್ ನಡೆದ ನಾಳೆ ಮತ್ತು.
ನಾಳ ಐತೆೇನಾ ಯಾವದಐತಿ.
ಎಲೆಕ್ಟ್ರಿಕಲ್ .
ಹ್ಮ ಏನ್ ಮಾಡಲಿ.
ಹ್ಮ್ ನಿಮ್ದು.
ನಮ್ದು ಐತಿ ಈ ಐಟಿ ಐತಿ.
ಎ ಐ ಟಿ.
ಐಟ ಐಟ ಎಸೆನ್ಷಿಯಲ್ ಇನ್ಫರ್ಮೇಷನ ಟೆಕ್ನೋಲಜಿ.
ಹಾ ಕಾಲಂಗ ಮಾಡಿದೀ ನೀನು.
ಯಾವಾಗ.
ಈಗ.
ಇದ್ರೊಳಗ ಆಪ್ ಒಳಗ ಮಾಡೇನು.
ಅದೇ ಹೆಂಗ ನಂದ ಆಪ್ ನಿಂಗೆ ಗೊತ್ತಾಯ್ತು.
ಹೂ ಅಂದ್ರೆ.
ಅಂದ್ರ ನಂಬರ್ ಒಳಗ ಮಾಡ್ಬೋದನಾ ನಂಬರ್ ಎತ್ಕೊಂಡು.
ಅಂದ್ರ ಈಗ ಯಾರಾದ್ರೂ ಯಾಪ್ ಹಾಕೊಂಡ್ ನನ್ ಕಾಂಟ್ಯಾಕ್ಟ್ ಆಗಿರೋ ಅವ್ ಯಾಪ್ಾಕೊಂಡ್ ಇದ ಡೆವಲಕ್ ನೋ.
ಹಾ ಡೌನ್ಲೋಡ್ ಮಾಡ್ಕು ಇದರೊಳಗ ಲಾಗಿನ್ ಇರ್ಬೇಕು.
ಹಾ ಹಾ ಹಾ ಅಂದ್ರೆಂಗ ಕಾಂಟಾಕ್ಟ್ ಒಳಗ ಯಾರಿದ್ರ ಅವರು ಅಷ್ಟೇ ಮಾತಾಡಬೇಕು.
ಹಾ
ಬೇರೆದ್ರು ಮಾತ್ರ ಬರಲ್ಲ.
ಇಲ್ಲ
ಹಾ ಅಂದ್ರೆ ಒಬ್ರ ಜೊತೆ ಒಂದ ಸತಿ ಮಾತಾಡಬಹುದು.
ಒಬ್ರನ್ ಜೊತೆ ಐದ್ ಸಲಿ ಮಾತಾಡಬಹುದು. ಐದು ಸತಿ ನೀನ್ ಮಾತಾಡೋದು ಕಾಲ್ ಮಾಡಿ ಐದು ಸತಿ ರಿಸೀವ್ ಮಾಡುದು. ಹಿಂಗ ಬರುತ್ತ. ಓ ಟೋಟ ಅಷ್ಟು ಸೇರಿ ಹತ್ತು ಟಾಸ್ಕ್.
ಈಗ ನೀ ಐದು ಬರೆ ಹಚ್ಚಿ ನಾ ವಾಪ ನಾ ನಿನ್ಗೆ ಐದ್ ಬಾರಿ ಹಚ್ಚು.
ಹಾ ಹಿಂಗ ಚೌದೈರಿ ಹಂಗಿತ್ತ ಅಂದ್ರೆ ಇವಾಗ ನೀನ್ ಹತ್ತ ಈಗ ಹತ್ತ ನಿಮಿಷ. ಮಾತಾಬಿಟ್ಟ ಅಂತ ತಿಳ್ಕೊ ಅಮೌಂಟ್. ಹಂಡ್ರೆಡ್ ರೂಪಾಯ ಅಂದ್ರೆ ನೂರ್ ರೂಪಾಯಿ ಎಂಬತ್ ರೂಪಾಯಿ ಇಷ್ಟ ಬರ್ತತಿ.
ಹಾ ಹಾ ಹಾ.
ನೀನ ಹಿಂಗ ಟಾಸ್ಕ್ ಜಲ್ದಿ ಜಲ್ದಿ ಮಾಡದ ಅಂದ್ರೆ ಒಮ್ಮೆ ಐದ್ನೂರು ಆರ್ನೂರು ಹಿಂಗ .
ಅಂದ್ರ ಜಲ್ದಿ ಜಲ್ದಿ ಟಾಸ್ಕ್ ಅವರೇ ಕೊಡ್ತಾರ.
ನಾವಮ್ಮ ಕಾಲ್ ಮಾಡೋುದ ಇದ್ದೇ ನನ್ಗೆ ಆಮೇಲೆ ಲಮಿಟ್ ಮುಗೀತಂದ್ರೆ ಕಾಲ್ ಹೋಗೋುದಿಲ್ಲ ಯಾರಿಗೆ.
ಮತ್ತೆ ಆಮೇಲೆ ಏನ್ ಮಾಡದು.
ಮುಗೀತು ಮತ್ತ್ ಮರನೇ ದಿನ ಹಚ್ಚದು ಮೂವತ್ತ ಅದಾವ ಟೋಟಲ್ ಆಗಿ.
ಹ್ಮ್
ಆಮ್ಯಾಗ ಇದ ಮುಗಿತ ಅಂದ್ರ ಮತ್ತೊಂದ ಮತ್ ಬೇರೆ ಬೇರೆ ಏನೇನೋ ಬಿಡ ಆತಾರ ಅಂದ್ರ. ಏಜ್ ಪೀಪಲ್ ಅಂದ್ರೆ ಹಳ್ಳಿ ಜನಗಳಿಗೆ ಅಪ್ಡೇಟ್ ಆ ಅನ್ ಬಿಟ್ಟಾರಂತದ್ದು.
ಹ ಹಾ ಹಾ.
ಮುಗ್ದು ಏನು ನಿಮ್ ಎಕ್ಸಾಮ್.
ಇನ್ನ ಮೂರುದವ. ಹ್ಮ್
ಹ್ಮ್ ಹ್ಮ್
ನಂದದ ಸಬ್ಮಿಟ್ ಮಾಡಿನ ಅದೇಏನೇನ ಕೇಳ್ತಪ್ಪಾ ಪಿನ್ಕೋಡ್ ಇನ್ಕಮ್ ಅದೆಲ್ಲ
ಏನ್ ಹಾಕಿದೀನಿ
ಪಿನ್ ಕೋಡ್ ನ ನಮ್ಮೂರ ಇದ್ದಕನಿ
ಹ್ಮ
ಇನ್ಕಮು ಒಂದ್ ರೂಪಾಯಿ ಕಿನ ಮತ್ತೆ ಜಾಬ್ ಎಲ್ಲಾ ಅಂತ ಹಾಕಿನಿ ಇಂಗ್ಲಿ ಶೋ ಮಾಡಿದ್ದ ನಾವು
ಎದುಕ್ಕ ಎದ್ರೊಳಗಾಮಂಡಿ
ಇಂಗ್ಲಿಷ್ ಇಂಗ್ಲೀಷ್ ಮಾಡಿದ್ದೆ ಆ ಮ್ಯಾಚ್ ಹೇ ಮಾಡಿದ್ದ ನಾ ಕನ್ನಡಕ ಅದಕ್ಕೆ ನ್ ಕನ್ನಡ ನಂಗೆ ಗೊತ್ತಾಗಲಿಲ್ಲ ಏನ ಪ್ರದರ್ಶಿಸಿ ಸುಕ್ತ ಹಲ್ಲ ಆಗ ತುಮ ಭ ಹ ಅದಕ್ ಇಂಗ್ಲಿಷ್ ಮಕ್ಕೊಂಡಿಟೆಲ್ಲ
ಕನ್ನಡ ಮಾಡ್ಬೇಕಿತ್ತು ಈಗ ಇಂಗ್ಲೀಷ್ ಮಾಡಿದ್ದೆ ಅಂದ್ರೆ ಇಂಗ್ಲೀಷ್ ಮಾತಾಡೋದಿತ್ತು ನೀನು
ಮತ್ತತ್ ನಾ ಚೇಜ್ ಮಾಡಿದ್ದೆ ಸೆಟ್ಟಿಂಗ್ ವಾಪಸ್ ಕನ್ನಡಕ್ಕೆ ಇಟ್ಕೊಂಡೆ
ಹಾ ಅದು ಅದಂಗ ಕನ್ನಡದಾಗ ಆಯ್ತು
ಹ್ಮ
ಇಷ್ಟ ಎಲ್ಲಾ ಇನ್ನ ಮತ್ತೆ ಒಂದ ಹಿಂಗ ಪ್ಯಾರಾಗ್ರಾಫ್ ಇ ಕೊಡ್ತಾರ ಕನ್ನಡ ಅದನ್ನು ಓದಿಯೇ ರೆಕಾರ್ಡ್ ಮಾಡಿ ಸಣ ಮಾಡ್ಬೇಕ ಅವು ಮೂವತ್ತಾರಟ ಮೂವತ್ತಾರಟ ಹಸ್ಕತ್ತು
ಒಂದು ಟಾಸ್ಕಗಷ್ಟ
ಒಂಟಾಸೆಗೆ ಎಂಬತ್ತು ರೂಪಾಯಿ
ಚಲೋಲ್ಲಿದ್ದವೆ
ಹಾಂಗ ಇಲ್ಲಿಗಿದ
ಹಾ
ಎಂಬತ್ ರೂಪಾಯಿ ಅಂತಿಲ್ಲ ಒಟ್ ನಾವು ಹೆಂಗ ಮಾಡ್ತೀವಿ ಅದ್ರ ಮ್ಯಾಗ ಈಗ ನೀ ಐದ ಸತಿಐದೇ ಸತಿ ಒಬ್ಬಬ ನೀ ಐ ಸತಿ ನಾ ಐ ಸತಿಗೋಳ್ ಮಾಡ ಅಂದ್ರ ಐದನೂರು ರೂಪಾಯಿ ನಾಕೂರು ರೂಪಾಯಿ ಹಿಂಗ ಹಾಕ್ತಾರೆ ನಂಗ ಸಾವಿರ ರೂಪಾಯಿ ಬಂದತ
ಎಷ್ಟು ಜನ ಕಾಲ್ ಮಾಡ್ತಿ
ಇಲ್ಲೇ ನಮ ಫ್ರೆಂಡ್ ಜೊತೆ ಮಾತಾಡ್ತೇನೆ ನಮ್ ರೂಮ್ಂದಾಗ ಸಂಜನೆ ಆತದಾಳು
ಹ್ಮ್
ಹಸುಗತ ಮಾಡಂತ
ಏನ್ ಸುಮ್ ಹಚ್ಚಿ ಬಿರೆ ನಡಿದತಲ್ಲ ಹಾಟ್ಟು ಬಿಟ್ರ ಮುಗಿತ
ಮಾತಾಡ್ಬೇಕು
ಕೋಡ್ ಆಗತ್ತ
ಇಲ್ರರಿ ಕೊಡಕಲ್ಲ ಬಟ್ ಮಾಡ್ತಾರ್ಬೇಕ ಆಚಿತ ಹಿಂಗ
ಹ್ಮ್ ಹಾ
ಅದ್ ಅಮೌಂಟ್ ಹೆಂಗ್ ಕಟ್ ಆಗತ್ ಗೊತ್ತೇ ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದ್ರು ಕಟ್ಟಾಗತ್ತು
ರಿ
ಹ್ಮ್
ಹ
ಇಂಗ್ಲೀಷ್ ಪಡ ಮತ್ತ ಇಂಗ್ಲೀಷ್ ಮಾತಾಡತಿದ್ರೆ ಇಂಗ್ಲೀಷ್ ಕಸತಿ ಇಷ್ಟ ಇಲ್ಲಿದ ಇನ್ನ ಬಾಳ ಅದವ ಅಯೋ ಮೂವತ್ ಅದಾವ ಇನ್ನ ಮೂವತ್ ಪ್ಯಾರಾಗ್ರಾಫ್ ಬರದ್ ಕಸ ಬೈತಿ
ಬರಿಬಕ ಬುಕ್ ಒಳಗ
ಅಂದ್ರೆ ಅವ್ರು ಕಳ್ಸಿರ್ತಾರ ಓದಿ ಕಳಸ್ಬೇಕ ಅವ್ರಿಗೆ ಈಗ ನಮ್ಮ ದೇಶ ಭಾರತ ಹಿಂಗ ಕಳ್ಸಿರ್ತಾರ ಅದನ್ನು ಓದುದು ಕಳಸುದು
ಹ್ಮ್ ಹ್ಮ್
ನಿಂತರ
ನಂದ ಯಾವಾಗ ಯಾಡಾಗುತ್ತ ಇದು
ಯಡ್ ಆಗೇತ್ಲಾ ಈಗ ಅದ್ ನಿನ್ ನಂಬರ್ ಸೆಂಡ್ ಮಾಡು ಗ್ರೂಪಿಗೆ ಸೆಂಡ್ ಮಾಡ್ಬೇಕು
ಯಾವ ಗ್ರೂಪ್
ನಾನು ಕಳಸ್ತೇನಿ ನಮ್ ಅದ ಗ್ರೂಪ್ ಮಾಡಿದಾರ ಒಂದು ಕಾರ್ಯದ ಅಂತಂದು
ಹ್ಮ್ ಹ್ಮ್
ನೀಮ ನಂಬರ್ ಆ್ಯಡ್ ಮಾಡಂತ ಹಾಕ್ಬೇಕ ಅದಕ್ಕ
ಹ್ಮ್ ಹ್ಮ್
ಮತ್ತ
ಮತ್ತೆ ಹೇಳಬಕ ನೀವ ಮತ್ತ ಅದೇ ಏನ್ ಮಾಡಿದಿ
ಅದು ಮಾ ಎಕ್ಸಾಮ್ ಸುಟಿ
ನಂಗ ಹುಷಾರಿಲ್ಲ ಸುಮ್ನೆ ನಿಂಗು ಡಿಸ್ಟರ್ಬ್ ಆಗ್ಬಾರಡದು ಅಂತ ಹೇಳಿಲ್ಲ ನಿನಗ ಬಾಳ ದಿನ ಆಯ್ತು ಹುಷಾರ ತಪ್ಪಿ
ಹು ಏನಾಗಿತ್ತು
ಅಂದ್ರ ವಾಮಿಟಿಂಗ್ ಹೆಡ್ಎಕ್ ಫುಲ್ ಹೆಡ್ ಎಕ್ ಫೀವರ್ ಅದೆಲ್ಲಾ ಕಡಿಮೆ ಆಗ್ತತೆ ಮತ್ತ ಬೆಳಿಗ್ಗೆ ಎಲ್ಲ ಚಲೋ ಮತ್ತ ರಾತ್ರಿ ಅಂದ್ರೆ ಮತ್ತದ ವಾಪಸ್
ಊರಿಗೆ ಹೋಗಿಲ್ಲೆನ್
ಇಲ್ಲ ಮನ್ಯಾಗೂ ಹೇಳಿಲ್ಲ
ಮತ್ತೆ ಹೇಳ್ಬೇಕಲ್ಲು ಉಳವಿಗೆ ಹೋಗಿ ತೋರ್ಸ್ಕೊಂಡ್ಂಬರ್ಬೇಕಿಲ್ಲಾ ಇಲ್ಲೆಲ್ಲಾ ಮತ್ತ ಊಟಕ್ಕ ಅದ
ಹೇಳಿದ್ರೆ ಅಂದ್ರೆ ಊರಿಗೆ ಬಾ ಮತ್ತ ಊರಗ ಒಂದು ಹದಿನೈದ ದಿನ ಇಟ್ಕೊತಾರ ಕಡಿಮೆ ಆದ್ರೂ ಇಟ್ಕೋತಾರ
ಅಲ್ಲೇ ತೋರಿಸಕೊಂಡಿ ಏನ
ಹ್ಮ್ ಅಲ್ಲೇ ತೋರ್ಸ್ಕೊಂಡೆ ಕಾಲೇಜು ಬಿಟ್ಟಿದ್ಯಾ.
ಹ್ಮ್ ಹ್ಮ್
ಆ ಟೈಮ ಏನೇ ಶಾರ್ಟೇಜ್ ಬಂತ ಏನೇನೋ ಮಾಡಿದ್ದೆ.
ಹ್ಮ್ ಹೋಗ್ಬೇಕಿತ್ತು ಮನೆಗೆ ಅಂದ್ರ ಜಲ್ದಿ ಒಂದ್ ಸ್ವಲ್ಪ ಆರಾಮ ಆಕಿತ್ತು ಮತ್ತ್ ಅಲ್ಲೇ ಹಾಸ್ಟೆಲ್ ಊಟ ಹೆಂಗ್ ಐತಿ ಹಾಸ್ಟೆಲ್ ಊಟ ಚಲೋ ಐತಿ
ಸಲ್ ಸ್ವಲ್ಪ ಬೆಟರ್ ನಾ ಇದು ಹಾಲ್ ಮತ್ ಅನ್ನ ಹಾಲ್ ತರಿಸಿದ್ದೆ ತರಿಸ್ತಿತಿದೆ ಅದ ಕಾಸಿ ಅನ್ನ ಹಾಲ್
ಹ್ಮ್
ಎಷ್ಟ ನಿಮಿಷ ಆಯ್ತ
ಇನ್ನುೂ ಇನ್ನೊಂದೆರಡು ನಿಮಿಷ
ಹ್ಮ
ಅದ ಹೆಂಗ ಬರ್ತಂದ್ರ ಟೂ ರುಪೀಸ್ ಬರ್ತತಿ ಫಸ್ಟ್
ಟು ಫಿಫ್ಟಿ
ಟೂ ಎಡ್ರೆಸ್
ಹ್
ಅದ್ ಎರಡ್ ರೂಪಾಯಿ ಬಂದಂದ ಆಮೇಲೆ ಐಡಿ ಕ್ರಿಯೇಟ್ ಮಾಡ್ಕೋದು ಅಲ್ಲೆ ಸಹಾಯ ಅಂತ ಇಗೊತ್ತು ಮ್ಯಾಲೆ ನಿಂಗ್ ಆಮೇಲೆ ಹಂಗ ಮೆಸೇಜ್ ಒಳಗೆ ಹೇಳ್ತನಿ ಮಾತಡಬಾರದ ಈಗ ಆರಾಮ ಆಗೇತಿಲ್ವ ರ್
ಹಾ ಕಡಿಮೆಗತಿ
ಅಲ್ಲೇ ಹೆಂಗದ್ರ ನಿಮ ಯಾರ ಫ್ರೆಂಡ್ಸ್ತ ಜಾಯ್ನ್ ಆಗಿದ್ರು ಮಾಡ್ಬದು
ಯ ರೂಮ್ ಮೇಟ್ಸ್ ಅದಾವಪ್ಪ ಡವ ಮಾಡಿ ಹತ್ತ ತಿಷ ಮಾತಾಡ
ಹ್ಮ್ ಇನ್ ಮೂರ್ ಎಕ್ಸಾಮ್ ಆದದು ಮುಗಿತನಾ ವ ಶಾರಟೇ ಬಣ ನಮ್ಮ ಇನ್ನ ಇಲ್ಲ
ನಿಂತ ಬೇಟಿಗೆಲ್ಲಣ
ನಮ್ದು ವಟಿ
ಒಂ ಹತ್ತನೇ ತಾರೀಕು ಮುಗಿತವಲ್ಲ ಎಲ್ಲಾ
ನಿಮ್ಮ ಸಿ ಎಸ್ ದಾರು ಮುಗಿತು ನಮ್ಮ ಇಸಿದಾರು ಹದಿಮೂರನೇ ತಾರೀಕಿ ಮುಗಿತು
ಕಾಡ ಆಯ್ತಾ ನಿಮ್ದು
ಹಾ ಕನ್ನಡ ಸಂಸ್ಕತ ಕನ್ನಡ ಐತಿ
ಹದಿಮೂರಕ ಆಯ್ತು
ಮತ್ತ ಲ ಆಬ್ ಎಕ್ಮಮ್ದ ನನ್ನ
ಲ್ಯಾಬ್ ಎಕ್ಸಾಮ್ ಮತ್ತ ಐಡಿ ಟಿಯಲ್ಲಿ ಇಪ್ಪತ್ತೆಂಟು
ಹ್ಮ್
ಪ್ರಾಜೆಕ್ಟ್ ಏಮ ಮಾಡಿದ್ರಿ
ನಮ್ದು ಬಯೋಗ್ಯಾಸ್ ಪ್ರೊಡಕ್ಷನ್ ಬಯೋಡಿಗ್ರೇಡ್ ಆರ್ಗ್ಯಾನಿಕ್ ಅ ಬಯೋಗ್ಯಾಸ್ ಪ್ರಿಪೇರ್ ಮಾಡ
ಹ್ಮ ಹ
ವೇಸ್ಟ್ ಮಟರಿಯಲ್ಸ್ ಯೂಸ್ ಮಾಡಿ ನಿಮ್ದಾ
ನಮ್ದು ಫಸ್ಟ್ ಸೆಮಿಗೆ ಹಯರ್ ಮೋಷನ್ ಸೆನ್ಸರ್ ಅಂತ ಮಾಡಿದ್ವಿ
ಹ್ಮ್
ಮತ್ತ ಈ ಸೆಕೆಂಡ್ ಸಮಗೆ ಬಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಜಿ ಪಿ ಎಸ್ ಯೂಸ್ ಮಾಡ್ಕೊಂಡ
ಸಮಯಕ್ ಸಮಯಕ್ ಚಏಜ್ ಮಾಡತರಿ ನಾ
ಹಾ ಅವ್ರರು ಹೇಳ್ಯಾರ ಸಿ ಸಿ ಮಾಡ್ಬೇಕಂತ
ನಮ್ದ್ ಹಂಗಿಲ್ಲ ಒನ್ಸ್ ಪಸ್ಗಿದ್ದಿದ್ದ ಅದನ್ನೇ ಮತ್ತೆ ಇಂಪ್ರೂವ್ ಮಾಡೋದು
ಅಯ್ಯೋ ನಮ್ಗೆ ಹೊಸಾದ್ ಮಾಡ್ಬೇಕಂದ್ರು
ಅದೇನ್ ಯೂಸ್ ಆತೇನ್ ಮುಂದಸ ಮಾಡ ಮ ದರ್ಕ ಹೇಳಾರ್ ಒಂದಸ ಒಂದ ಅದ ಒಂದ್ ಪ್ರೊಜೆಕ್ಟ್ ನ ಫುಲ್ ಅನ್ನ ಇಂಪ್ರೂವ್ ಮಾಡ ಕತ ಹೋಗುದು ಅದು ಮತ್ತೆ ಏನೇನ್ ಯೂಸ್ ಆಗುತ್ತೆ ಅಂತಂದು
ಹ್ಮ್ ಹ್ಮ್
ಹಂಗದ
ಹ
ನಿಂ ಮತ್ತೆ ಕಾಲ್ ಮಾಡ್ತೀನಿ
ಹ್ಞ ಸರ್ತ್